ಕೇಳಸ್ತಾದ
ಹಾ ಕೇಳಿಸತಾ ಇದ್ದೀ ಹೇಳಿ
ಹ್ಮ್ ಏನ್ ಮಾಡ್ತಾ ಇದ್ದೆ ಆಯ್ತು
ಟಿ ನಾ
ನೀ ಕುಡಲು ಒಟಿ ಯ ಕಾತಿ
ಹ ಹ
ಏನ್ ಮಾಡ್ತಾ ಇದಾರೆ ಎಲ್ಲ ಏನ್ ಮಾಡ್ತಾ ಇದರು
ಒಬ್ಳು ಬರೀತಾವಳೆ ಇನ್ನೊಬ್ಳು ಅ ತಗಿ ತಗ ತಿರ್ಗಾಡ್ತಾವಳೆ ಅಮ್ಮ ಅಂಗಡಿಲ್ಲೈತೆ ನಾನು ಬಟ್ಟೆ ಹೊಲಿದ್ದತೆ
ಹ್ಮಞ ದಿನಕ್ಕೆ ಎಷ್ಟು ಸಂಪಾದನೆ ಮಾಡಿದ ರೀ
ನಾನು ಒಂದೇ ಬ್ಲೌಸ್ು ಒಳ್ಳೆಯದು ತಿಲಿಕ್ಕೆ ಯಾಕೆ ಸಾಕು ಅದ ಅಲ್ದ ಇತ್ತೀಚ್ ಕೊಲಕೆ ಹೋಲಿಯಕ್ಕೆ ಯಾಕು
ಹ್ಮ್ ಯಾಕೆ
ಟೈಮೇ ಸಲ್ತಾಲ್ಲ ನಂಗೆ
ಹ್ಮ್ ಚುರುಕ ಇಲ್ಲ ನೀ ಪಾಸ್ಟ್ ಇಲ್ಲ ನೀನು
ಎಲ್ಲಾ ಕೆಲ್ಸದಲ್ಲೂ ಪಫಾಸ್ಟ್ ಇರ್ಬೇಕು ಬೆಳಗದು ತೊಳೆಯೋದು ಉಣ್ಣೋದು ತಿನ್ನೋದು ಹನ್ ಮನ ಕೆಲ್ಸ ಮಾಡದು ಹ ಬೆಳಗದು ನೀರು ಇಸೋದು ಕೆಲ್ಸ ಕೆಲ್ಸ ಚೆನ್ನಾಗ್ ಮಾಡ್ಬೇಕು
ಈಗ ಹೋಗಿ ಒಳ್ಳದ್ ಒಳ್ಳದ್ ಮುಗಿಸ್ಬೇಕು ಇನ್ನೊಬ್ರು ಕೇಳಿದ್ರ ಹ ಆಗ್ಲೇ ಬಂತು ಹೋಗ್ಬೇಕಕ್ ಇನ್ನೊಬ್ರು ಬ್ಲೌಸ್ ಕೇಳಿದ್ರ ಆ ಲೈನಿಂಗ್ ನ ತ ಹೋಗಿ ಅತ್ತಂಗ ಹಾಕ್ಬಿಟ್ಟೀಿನಿ ನಾನು ಇರ್ ಲೈ ನಿಂಗ ಇಿಲ್ಲ ಲೈ ನಿಂಗ ಇಿಲ್ಲ ಅಂತ ಹುಡುಕ್ಲ ಅದಷ್ಟು ಹುಡುಕ್ತೆ ನೋಡಿದ್ರೆ ಇದಕ್ಕ ಹಾಕ್ಬಿಟ್ಟೀಿನಿ ಈಗ ಹೋಗಿ ತಕಬರಕ್ ಹೋಗಕ್ಕೆ ಅಕ್ಕ ಬಾಕ್ಲಾಕ್ಬಿಟ್ಟದ ಅದಕ್ ನಾನೇನು ಮಾಡಕ್ ಆಗಲ್ಲ ಯಾವ್ದಾರ ಬೇರೆ ದುಡ್ಕ ಹಕಿ ನಾಳೆ ಹೊಲ್ಕ ಕೊಡ್ತೀನಿ ಇನ್ನೊಂದ್ ಎರಡು ದಿನ ಅಂತ ಅಂತೀನಿ
ಹ್ಮ ಯಾರ್ಗೆ ಬೇರೆಯವ್ರಿಗೆ
ಸೌಮ್ಯಅವಕಂದು
ಹ್ಮ್ ಇನ್ನೇನ್ ಸಮಾಚಾರ ಮಳೆ ಗಾಳಿ
ಏನ್ ಗಾಳೆ ಒಂದ ಐತೇ ಅಷ್ಟೆ ಮಳೆನೇ ಇಲ್ಲ ಚಳಿ ಗಾಳಿ ಈಗ ಬೇಳೆ ಸಾಂಬರ್ ಮಾಡಕೇನೋ ತಂದ ಮಡ ಇರೆಕಾಯಿ ಸಾರು ಹ್ಮ್
ಹ್ಮ್ ಇನ್ ಏನ್ ಸಮಾಚಾರ ಜಮೀನ್ಲಿ ಹೊಲ್ದಲ್ಲಿ ಏನ ಹಾಕಿದರಿ
ಕಬ್ಬೇನು ಹಾಕವ್ರೆ ನೀರೇ ಇಲ್ಲ ಅದಕ್ಕೆ ಮಳೆನೇ ಬೀಳ್ತ ಇಲ್ಲ
ಇನ್ನ ಏನ್ ಹಾಕಿದರೋ
ಅದಷ್ಟ ಟಮಟ ಟಮೊಟೊ ಇನ್ ಏನೋ ಹಾಕರೆ ಅದು ಇನ್ನು ಬಂದಿಲ್ಲ ಅದು ಅನ್ಸುತ್ತೆ ಅದಕ್ಕೂ ಚೊಟ್ಟ ಬೀನ್ಸು
ಹ್ಮ್
ಅಷ್ಟೇ ಜಾಸ್ತಿ ಈ ಕಡೆ ನೀರಿಲ್ಲ ಬೋರೆ ಸೈಡ್ ಅದು ಬರೀ ಕಲ್ಲು ಮಣ್ಣೆ ಇರೋದು
ಅಷ್ಟೇನ ಇನ್ನೇನು ಹಾಕಲ್ಲ ಹೀರಕಾಯಿ ಬೆಂಡೆಕಾಯಿ
ಹಯ್ಯ ಗೊತ್ತಿಲ್ಲ ನಂಗೆ
ಅವೇನು ಹಾಕಲ್ವ ಜಮೀನಲ್ಲಿ ನೀವು
ಗೋತಿಲ್ಲ ಆಕ್ಬೋದೆನೊ
ಹ್ಮ್ ನೀವು ಹೋಗಲ್ವ ವರ್ಕ್ ಕಡೆಗೆ ಹೋಗಲ್ವಾ
ಹ್ಮ್ ಹ್ಮ್ ನಾವ್ ಜಾಸ್ತಿ ಹೋಗಲ್ಲ
ಹ್ಮ್ ಇನ್ನೇನ್ ಸಮಾಚಾರ
ನೀವ್ ಯಾವತ್ ಬತೀರಾ ಮದುವೆಗೆ
ನಂಗ್ ಯಾಕ ಮದ್ವೆಗ ಬರಕ್ ಇಂಟ್ರೆಸ್ಟ್ ಇಲ್ಲ ಯಾಕ
ಇಂಟ್ರೆಸ್ಟ್ ಇಲ್ಲ ಅನ್ಬಿಟ್ಟು ಬರ್ದ ಇದಬಿಟರೆ ದೀಪಕನು ಬತೀನಿ ಅಂತ ಅಂತಿದ್ರು ಕೇಳ್ತೀನಿ ಒಂದ್ ಮಾತನ ಅಂತ
ಶನಿವಾರ ಭಾನುವಾರ ಬರ್ಬೋರ್ ಕೇಳ್ಬಿಟ್ಟು ಅವ್ರ ನೋಡ್ಕಳಿ ಒಂದ ಎರಡ್ ದಿನ ಅನ್ಬಿಟ್ಟು
ಎರಡ್ ದಿನ ಅದೇವ ಶನಿವಾರ ಬಂದು ಭಾನುವಾರ ಮುಗಸ್ಕೊಂಡು ಭಾನುವಾರನೇ ಬಸ್ ಹತ್ಕೊಳ್ಳೋದು ಅದಕ್ಕೇನು
ಹಂಗ ಅಂದ್ರ ಅವಳು ಇರ್ಬೇಕಲ್ಲ ಮೂರು ತಿಂಗ್ಳಿಂದ ಇಲ್ಲ ಒಂದ ದಿನಾರ ಇರ್ಬಾರ
ಆ ಈಗ ನಾನು ಈಗ್ ಬರೋದಿಲ್ಲ ಇಲ್ಲಾಂದ್ರೆ ಉರ್ಕೊತಿಯ ಹಬ್ಬುಕ್ಕ ಬರ್ತೀನಿ ಅಂತಿದ್ರು ಅದೇ ಏನ್ ಮಾಡ್ತಾರೋ ಗೊತ್ತಿಲ್ಲ
ಹಾ ಇನ್ನೇನ್ ಸಮಾಚಾರ
ಗೌಡ್ಗೆರೆಗ್ ಹೋಗೋದ ಬಾ ಬನ್ನಿ ಬನ್ನಿ ಅಂತಿದ್ರು ಬ ಈಗ ಆಗಲ್ಲ ಬೇಗ್ ಬನ್ನಿ ಬನ್ನಿ ಅಂದ್ರೆ ಬರದೇ ಇಲ್ಲ
ಹ್ಮ್
ಹೋಗ್ಬೇಕು ಇನ್ನೊಂದ್ಸಲ ಅಲ್ಲಿ ಒಂದ್ಸಲ ಹೋಗಿದ್ದೀನಿ
ಹ್ಮ್ ಏನ್ ಅಷ್ಟೆಲ್ಲಾ ಹೋಗ್ಬೇಕ ಹೋಗಿ ಹೋಗಿದ್ ಬರೋಗು
ಅವ್ರು ಬರ್ತಾ ಇದ್ವಲ್ಲ ನಾನ ಒಬ್ಬಳೆ ಹೋಗ್ನ
ಹ್ಮ್ ಇನ್ನೇನು ಸಮಾಚಾರ
ಫ್ರೆಂಡ್ಸ್ ಗಳೆಲ್ಲಾ ಇಮ್ಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ ಹೋಯ್ತಾರಂತೆ
ಹ್ಮ್
ಬಾ ಅಂತಂದ್ರು ಆದ್ರೆ ಹನ್ನೆರಡನೇ ತಾರೀಕು ಅವತ್ತೇ ಮದ್ವೆ ಐತೆ ನನಾ ಬರಲ್ಲ ಅಂದೆ
ಓಹ ಆವಾಗ ಇಟ್ಬಿಟ್ರೆ ಮುಂದಕ್ಕೆ ಹಾಕಿಬಿಟ್ರ.
ಹ ಅದಲ್ಲ ಇನ್ನೊಂದು ಬೇರೆ ಗ್ರೂಪ್ ಮಾಡ್ಕೊಂಡವರೆ ಸ್ಕೂಲ್ ಫ್ರೆಂಡ್ಸ್ ಇದ್ರಲ್ಲ ಎಲ್ಲಾರೂ ಅವರೆ.
ಹ್ಮ್
ಬಾಯ್ಸು ಗರ್ಲ್ಸು ಎಲ್ಲರೂ ಅವ್ರೇ ನನ್ಗೆ ಅಷ್ಟೊಂದ ಇಂಟ್ರೆಸ್ಟ್ ತಿರ್ಲಿಲ್ಲ ಆದ್ರೂ ನನ್ ಬರಲ್ಲಾ ಅಂದೆ
ಹ್ಮ
ಎಲ್ಲ ಹೋಯ್ತಾವ್ರೆ ಆ ಸ್ನೇಹ ಕುಸುಮ್ಮ ಕವನ ಹಾ ಬಂದ್ಬಿಡ.
ಹ್ಮ್ ಹ್ಮ್
ಅಲ್ಲಿಗೆಲ್ಲ ಹೋಗದಿಲ್ಲ ನಾನು ಆಲ್ರೆಡಿ ಮತ್್ ಗೋಪಾಲಸ್ವಾಮಿ ಬೆಟ್ಟ ನೋಡಿನಿ. ಬೇಕು ಅಂದ್ರೆ ಆಮೇಲೆ ಇನ್ನೊಂದ್ಸಲ ಒಯ್ತೀನಿ
ಇನ್ನೇನು.
ಮದ್ವೆ ಅಲ್ಗಾದ್ರೆ ಇನ್ನೊ್ಸಲ ಹೋಗಬಹದು ಮದ್ವೆ ಇನ್ನೊಸಲ ಮಾಡ್ಕತಾರ.
ಇನ್ನೊಂದ್ಸಲ್ ಮದವೇ ದೇವಸ್ಥಾನದಲ್ಲಿ ಮದವೇ ಮಾಡ್ಸಿದಿರು
ಹಾ ನಾನ ಒಬ್ಬಳಿಗೋಸ್ಕರ ಬಂದ್ ದೇವಸ್ಥಾನದಲ್ಲಿ ಬೇರೆ ಮದ್ವೆ ಆಐತಾರೆ
ಇನ್ನೇನು.
ಇನ್ನೇನಿಲ್ಲ ಅದಕ್ಕೆ ಕೇಳ್ತಿದ್ರು ಖತೇನಾ ಅದೇ ಫ್ರೆಂಡ್ಸು ಬಾ ಹೋಗದಾ. ಹನ್ನೆರಡನೇ ತಾರೀಕ ಅಂತ ಎಲ್ಲಾರೂ ಹೋಗದಂತ ಮಾತಾಡ್ಕಂತಾರ ಬಾ ಅಂದ ಅ ಅ ಬಾ ಅಲ್ಲಾ ತುಂಬದ್ುವೆ ಐತೆ ನಮ್ಮ ಒಂದು ನಾಳೆ ಒ ಸೋಮವಾರ ಇಲ್ಲ ಮಂಗಳವಾರ ಹೊಂಟೈತೀನಿ ನಾನು. ಬರಲ್ಲ ಅಂತಂದೆ ಆಯ್ತು ಅಂತಂದೆ.
ಹ್ಮ
ಇ ನಾಳಕ್ಕ ಇಲ್ಗ ಹೋಗಂಬಂತನ್ ಚಾಮುಂಡಿ ಬೆಟ್ಟಿಕ ಇಲ್ಲಾಂದ್ರೆ ನರಸಿಪುರ್ ಸೈಡು ರಾಮೇಶ್ವರ ದೇವ್ರ್ದು ಅದ ಎಂತದು ದೇವಸ್ಥಾನ ಐತಂತೆ. ಅಲ್ಗೋಗಮ್ಮ ಅಂತಿದ್ವಾ ಅದ ಯಾರು ಎಲ್ಲಾರೂ ರೆಡಿ ಆಗಿದ್ರು ಸ್ನೇಹ ಅನ್ನವ ನನ್ ನಮ್ ಚಿಕ್ಕಿ ಬಿತ್ತಳ ಅ ನಾನನ್ ಬರಲ್ಲ ಅಂದ ಲಾಸ್ಟ್ ಅಲ್ಲಿ. ಅದಕ್ಕೆ್ಣು ಬಯ ಇಕೊಂಡ್ ಬೈಕೊಂಡ ಹೋಗಿ ಬ್ಯಾಡ ಹಬ್ಬ ಹೋಗದೆ ಹಂಗೆ ಹಿಂಗೆ ಅನ್ಕೊಂಡು.
ಬರ ನನ್ ತಗಿ ಕ್ಯಾನ್ಸಲ್ ಮಾಡ್ಬಿಟ್ಟಿ ಈಗ ಅಲ್ಲೆ ಫಿಕ್ಸ್ ಆಗದ. ಅದ ಇನ್ನ ಎಸ್ ಎಲ್ ಕ.. ಸಲ್ ಮಾಡಿದಾರ ಮಾತ್ರ ಗೊತ್ತಿಲ್ಲ.
ಹ್ಮ್
ಎಲ್ಲಾ ನಾ ಬತೀನಿ ಎಲ್ಲ ನಾ ಬರ್ತೀನಿ ನಾ ಬತೀನಿ ಎಂತಾರ.
ಹ್ಮ್
ಎಲ್ಲ ಹೋಯ್ತವ್ರ ಹೋಗಿ ಆಯ್ತು ಅಂತಂದೆ.
ಹ್ಮ್ ಹೋಗ್ಲಿ ಹೋಗ್ಲಿ.
ಅವ್ರರು ಇಲ್ಲಿಗಲ್ಲ ಸಾಕಲೇಶ್ಪುರಕ್ಕೆ ಹಾಕೊಂಡವ್ರೆ ಟ್ರಿಪ್ಪು. ಗಂಡಕ್ ಒಂದೆಡು ಅಲ್ಗ ಹೋಗದ ಅನ್ನುಕೊಂಡುವು. ಅದಕ್ಕೆ ಹ್ಮ್ ಇಲ್ಲಿಗೆ ಬರಲ್ಲ ಇನ್ನು ಅಲ್ಗ್ ಬರತರ ಅನ್ಕೊಂಡೆ ನಾನು.
ಸಕ್ಲೇಶ ಪುರ.
ಹ್ಮ್...
ದೂರ ಅದು.
ಎ ಇಲ್ಲಿ ಧ ಧರ್ಮಸ್ಥಳ.
ಹು ಹು
ಆ ಸೈಡ್ ಅಲ್ಲಿ ಪ್ಲೇಸ್ ಮಾತ್ರ ಆ ಕಡೆ ಧರ್ಮಸ್ ಸ್ಥಳದಲ್ಲಿ ಎಷ್ಟ ಐತೆ ಗೊತ್ತಾ. ನಾವ್ ಟೂರ್ಗ ಹೋದಾಗ ಅಲ್ಲ ಎಲ್ಲೂ ಏನು ನೋಡ್ಲೇ ಇಲ್ಲ. ಇನ್ನೊಂದ್ಸಲ ಹೋಗ್ಬೇಕು ಧರ್ಮಸ್ಥಳಕ್ಕೆ.
ಹ್ಮ್
ಎಷ್ಟ ಐತ್
ಮತ್ತೆ ನಮ್ಗೆ ಅನ್ವಿ.
ಎ ಎಲ್ಲಿ ನೀವೆಲ್ಲಿ ಬೆಳಿಗ್ಗೆ ಏಳ ಗಂಟೆಗೆ ಗೆದ್ಬಿಟ್ಟು ಬರೋದೆೇ ಹನ್ನೆರಡು ಗಂಟೆ ಆಯ್ತು. ಲೇಟ್ ಆಗಿರ್ಲಿಲ್ವಾ ಆಲ್ರೆಡಿ.
ಹ್ಮ್
ಎಷ್ಟ ಗು ಇಲಿ ಗೊಮಟೇಶ್ವರದ್ದು ವಿಗ್ರಹ ಅಯ್ತೆ. ಆಮೇಲೆ ಕಾಂತು ಉಪ್ ಇದು ಮ್ಯೂಸಿಯಮ್ಮು ಆ ಕಡೆ ಆಮೇಲೆ ಎಂತದು ಫಿಶ್ ನಿಮ್ಮಿಂದು ಎಷ್ಟ ಐತೆ ಗೊತ್ತಾ. ಆಮೇಲೆ ಹಳೆ ಕಾಲದ್ದು ಸಣ್ಣ್ ಸಣ್ಣ್ ಬೀಗಗಳು ಕೀ ಎಷ್ಟ್ ತರ ಐತೆ ಗೊತ್ ತ್ತ ಎಕ್ಸಿಬಿಷನ್ ಎಲ್ಲ.
ಹ್ಮ್
ಆಮೇಲೆ ಇನ್ನು ಪಕ್ಕ ಅಕ್ಕ ಪಕ್ಕದಲ್ಲೆಲ್ಲಾ ಇದು ಒಂತರ ಕಾಡ್ತಾರ.
ಹ್ಮ್
ಅದೆಲ್ಲ ಟ್ರೆಕಿಂಗ್ ಆ
ಅಲ್ಲೇ ಉಳ್ಕೊಂಡು ಒಂದಿನ ನೋಡ್ಬೇಕು ಅಲ್ಲೇ
ಒಂದ್ ದಿನ ಅಲ್ಲ ಎರಡ್ ಮೂರ್ ದಿನ ಉಳ್ಕಂದರು ನೋಡಕ್ ಆ ಸಲ ಅಲ್ಲ ಅಷ್ಟೊಂದ ಅವೆ ಅಲ್ಲಿ.
ಹ್ಮ್
ನಾವ್ ಮೂರ್ ದಿನ ಇದ್ದೆ ಇನ್ನೂ ಲೇಟ್ ಅ ಇನ್ನು ಬರಕೆ ಇಷ್ಟ ಇರ್ಲಿಲ್ಲ ಅಲ್ಲಿ ಅಷ್ಟು ಚೆನ್ನಾಗಿತ್ತು.
ಹ್ಮ್ ಏನೋ ಹೋಗಿ ನೋಡ್ಕೊನ ಬನ್ರೀ.
ಈಗ ಯಾರೋಯ್ತಾರೆ ಬರಕ್ಕೆೆ ನೋಡ್ಕೊ ಬರಕ್ಕೆೆ.
ಹೋಗ್ರಿ ಬರ ಇಕ್ಕ ಟ್ರಿಪ್ಪ.
ತಿರ್ಗಿ ಹೋದ್ರೆ ತಿರ್ಗಾ ಅಲ್ಗೆ ಹೋಗದಾ.
ಬೇರೆ ಕಡೆ. ಬೇರೆ ಕಡೆ ಟ್ರಿಪ್. ತಮಿಳುನಾಡು ಸೈಡ್ ಹಾಕಿ. ತಮಿಳ್ನಾಡ ಸೈಡು ಬೇರೆ ಆ ಕಡೆ ಕೇರಳ.
ಹ್ಮ್ ಅದೆಲ್ಲ ಹಾಕ್ಕಕ್ಕೆ ದುಡ್ ಬೇಡವಾ ದುಡ್ಡು.
ಹ್ಮ್
ದುಡ್ಡಿಲ್ಲ.
ದುಡ್ಡ ಇಲ್ವಾ.
ಹುಹು.
ದೊಡ್ನು ಟ್ರಿಪ್ಪು ಟೀ ಟಿ ಮಾಡಿದ್ರೆ ಕರ್ಕೊಯ್ತಾರ.
ಹ ಎಲ್ಲ ಖರ್ಚ ಅವ್ರದೆ. ಕಬ್ಬುಡಕ ಇದ್ರೆ ನಾವ ಯಾಕ್ ಹೋಗ್ಬೇಕಾಗಿತ್ತು.
ಇದು ರೆಡಿ ಮಾಡಿ ಮಾಡ ಕಳಿ ನೀವು ಐ ಹಾ ಇನ್ನೇನ
ಹೇಳ್ಬೇಕು
ಅಡ್ ಮಾಡಯ ಏನ್ ರೆಡಿ ಮಾಡತತ ಅ ಏನ್ ಮಾಡ್ತಯ ಅಡ್ಗೆ ಏನ್ ಮಾಡ್ ಯ ಏನ್ ರೆಡಿ ಮಾಡ್ಕೊತ ಇದರಿ ಈರಕಾಯಿ ಸಾಂಬಾರು ಹೀರಕಾಯಿ ಸಾಂಬಾರ್ ಅಂತ
ಯಾರ ಲಕ್ಷ್ಮಿಯಕ
ಹ್ಮ್ ಇನ್ನೇನು ಕರೆಂಟ್ ಬಂದಿಲ್ಲ ಇನ್ನು
ಬಂತು ಹೂಬೇಕು ಈಗ ಇನ್ನೇನ್ ನಿಮ್ದೇ ಏನ್ ಹೇಳಿ ಏನಂತ ರಾತ್ರಿ ಮುದ್ದೆ ಮಾಡ್ಕತೀರಾ ದಿನ
ಇಲ್ಲ ಮಧ್ಯಾಹ್ನ ಮಾಡ್ತಿದ್ ಈಗ ಎರಡ್ ದಿನಾನ ಇವತ್ತು ಮಾಡೇ ಇಲ್ಲ ಯಾಕಮ್ಮೈ ಸ್ವಲ್ಪ ಯಾಕೋ ಒಂತರ ಮಾಡೇಲ್ಲ ಹ್ಮ್
ಯಾಕೋ ಒಂತರ ಅಂದ್ರೆ
ಯ ಒಂತರ ಮನ್ಸಲ್ ಸಲ್ಲ ಸರಿ ಆಯ್ತು ಮಾಡ್ತೀನಿ ಏನಂದ